ನಮಸ್ ಏನ ಇಿಲ್ಲೋಡು ಜಸ್ಟ್ ಊಟ ಆಯ್ತು ಸುಮ್ನೆ ವಾತಾವರಣದಲ್ಲಿ ತಣ್ಣನೆ ಗಾಳಿಬಿಸ್ತಾ ಇದೆ
ಹೌದಾ ಏನ್ ರಾತ್ರಿ ಊಟ ಏನ್ ಏನಾದ್ರು ಮಾಡಿದ್ರ ವಿಶೇಷ
ಚಪಾತಿ
ಹಾ
ಎಗ್ಗುರ್ಜು ಮತ್ತೆ ಸೈಡ್ಗೊಂದು ಎಗ್ಗ್ಬಾಯಿಲ್
ಎಗ್ ಬೈಲ್ ಕೊಟ್ಟಿದ್ರಾ ಹಾ ಮತ್ತೆ
ಹಾ ಮತ್ತೆ ಅನ್ನ ಸಾರು ನಿಮ್ ಕಡೆ
ನಮ್ ಕಡೆ ಮನೇಲಿ ಅನ್ನ ಸಾಮಾರು ಬೇಳೆ ಮಾಡಿದ್ರು ಬೇಳೆೆಯಲ್ಲಿ ಹಪ್ಳ ಹೂ ಅದರಲ್ಲಿ ಶೇಂಗಹಿಂಡಿ ಇತ್ತು ಶೇಂಗಹಿಂಡಿ ತನ್ನಿದ್ದೇನೆ
ಏ್ ನಿಮ್ದೇ ಬಿಡಪ ಬಾರಿ ಊಟ ನಮ್ದೇನ ಇಿಲ್ಲ
ಯಾ ನಮ್ದು ಗುರು ಹಳ್ಳಿಯಲ್ಲಿ ನಾವು ಇದ ಊಟ
ಅದಿಕ್ಕನ್ನು ಕಡಕ ಯಾರ್ ಸೇಮ್ ದರ್ಶನ್ ದರ್ಶನ್ ತರ ಇದೆಯಾ ನೀನು ಆರೆಡಿ ಕಟ್ಔಟ್ ಐಟ ಏ ಮಸ್ತ್ ಇದೀಯ
ಹಾ ನಮ್ದು ಉತ್ತರ ಕರ್ನಾಟಕ ಅಲ್ವಾ ನಾವು ಕಡಕ್ ರೊಟ್ಟಿ ನಿಂತ ನಾವು ಜೋಳದ ರೊಟ್ಟಿ ತಿಂದಿದಿವ್ರ ನೀವ್ ಎಂದಾದ್ರು
ಏ ಜೋಳದ್ರೆಡ್ಡಿ ಎಲ್ಲ ತಿನ್ನಲ್ಲಪ್ಪಾ ನಾವು ನಾವು ಸಿಟಿ ಜನಲ್ಲ ನಾವು ಜಾಸ್ತಿ ತಿನ್ನೋದು ಪಿಜಜಾ ಬರ್ಗರ್ ತರ
ಅಯ್ಯೋ ಆತರ ಪಿಜಜಾ ಬರ್ಗರ್ ತಿಂದ್ರೆ ದೇಹಕ್ಕೆ ಆರೋಗ್ಯದ ಹಾನಿಕಾರ ಅಂದ್ರೆ ಬಜ್ಜು ಅದು ಬ ಬಾರುತ್ತೆ
ಏನ್ ಮಾಡಿದಯಪ್ಪ ಎಲ್ಲಾ ನಾವು ನೀವು ಹಳ್ಳಿ ಊಟಕ್ಕೆ ಸೆಟ್ಟಾಗಿ ಬಿಟ್ಟಿದ್ದೀರಾ ನಾವು ಸಿಟಿ ಊಟಕ್ಕೆ ಸೆಟ್ ಆಗಿದ್ದೀವಿ
ಹೌದಾ ನೋಡು ಆದಷ್ಟ ಬೇಗ ವ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ತಿನ್ಬೇಕು ಆದಷ್ಟು ಇ ಜಂಕ್ ಫುಡ್ ಗಳನ್ನ ಸ್ವಲ್ಪ ನಿರ್ಬಂಧಿಸ್ಬೇಕು
ಏನ್ ಮಾಡ್ತಯಪ್ಪಾ ಏನ್ ಮಾಡಕ್ ಆಗಲ್ಲ ನಾವ್ ಮೊದಲಿಂದ ಅದೇ ತರ ಹ ತಿಂತಾ ಬಂದಿದ್ದೀವಿ ಈಗ ಸಡನ್ ಆಗಿ ಚೇಂಜ್ ಮಾಡಕ್ ಆಗಲ್ಲ ಅಂತ
ಇಲ್ಲ ಅಂತ ಅಂತವಾಗಿ ಚೇಂಜ್ ಮಾಡಿ ಯಾರು ಕೂಡ ಸಡನ್ ಆಗಿ ಯಾರು ಕೂಡ ಆಗಲ್ಲ ಅಂತ ಅಂತವಾಗಿ ಸವಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ತಿನ್ಬೇಕು
ಹೌದಾ
ಮತ್ತೆ ಏನ್ ಸಮಾಚಾರ ಆರಾಮಿದಿರ್ ತಾನೆ ಆರಾಮ ಇದೀರಾ ತಾನೆ
ಅಯ್ ಆರಾಮ ಇದೀವಪ್ಪ ನೀವು
ನಾನು ಆರಾಮ ಇದೀನಿ ನೋಡ್ ಏನ್ ಫೋನ್ ಏತಲ್ಲಪ್ಪ ಅಥವಾ ಬಿಸಿ ಆಗ್ಬ ಬಿಟ್ಟಿತಪ್ಪ ಇವತ್ತು ನಾನು
ಏನಿಲ್ಲಪ್ಪಾ ಸ್ವಲ್ಪ ಬಿಸಿ ಇದ್ದೆ
ಹೌದಾ ಅಷ್ಟೊಂದು್ ಬಿಸಿನ
ಏನ್ ಮಾಡ್ತೀರಾ ನಮ್ ಇದ ತರ ಪರ್ಸನಲ್ ಇರ್ತಾವಲ್ಲಾ ಸ್ವಲ್ಪ ಜಾಸ್ತಿ ನಾವು ನಮ್ ಜೊತೆ ಮತ್ತೆ ಮೆಸೇಜ್ ನಾವು ಮೆಸೇಜ್ ಮಾಡೋದೆ ಫುಲ್ಲು ಬಿಸಿಿ ಇರ್ತೀವಿಲ್ಲ ನಾವು ಎಲ್ಲಾ ಹ್ಮ ನಿಮ್ಗಾಗಿ ಫ್ರೀ ಆಗ್ತಿ ತಗಾರೆ ಹೆಂಗೆ ಏಯ ಅಷ್ಟ ಅಷ್ಟೊಂದೇನಿಲ್ಲ ನಿನ್ ಸರವಾಗಿ ನಾವು ಸ್್ರೀ ಏ ಇರ್ಲಿಲ್ಲ ನಿನ್್ ಸಲುವಾಗಿ ನಾವು ಫ್ರೀ ಆಗ್ತಿೀವಿ ಹಂಗೇನಿಲ್ಲ
ಏನಪ್ಪಾ ನಾವೆ ಯೆ ಫೋನ್ ಹಚ್ಬೇಕು ನೀವ ಫೋನ್ ಅಚ್ಚಲ್ಲ
ಎಲ್ಲ ಇದದೆ ತರಪ್ಪಾ ದೋಲ್ಸ ನ್ ಮಾಡ್ತಿವಿ ಅದು ಬಿಡ ನಿಮ್ ಕಡೆ ಮಳೆ ಎಲ್ಲ ಹೆಂಗಪ್ಪಾ ಆರಾಮ
ನಾಮ್ ಕಡೆ ಮಳೆನೇ ಇಲ್ಲ ನಿಮ್ ಕಡೆ ಮಳೆ ಬರ್ತಾ ಇದೆ ಅಲ್ಲಿ
ನಮ್ ಕಡೆಗೆ ಹೆವಿ ಮಳೆ ಏನ್ ಹೇಳ್ತಯಾ ಎಲ್ಲಾ ಹೂ ಹೊಲ ಗದ್ದೆ ಇದು ಏನೋದು ಸಮುದ್ರ ತರ ಆಗ್ಿಬಿಟ್ಟಿದೆ ಅಷ್ಟು ಮಳೆ ಬರ್ತಾ ಇದೆ ನಮ್ ಕಡೆ
ನಮ್ ಕಡೆ ಮಳೆ ಎಲ್ಲ ಎಲ್ಲಾ ಎಲೆಗಳುವು ಎಲ್ಲಾ ಬಾಡ್ತಿದೆ ಎಲ್ಲಾ ಏನ್ ಮಾಡ್ಬೇಕ ಎಲ್ಲ ಗಿಡ ಅದು ಒಣಗ್ತಾ ಇದೆ ಮಳೆನ ಬರ್ತಲ್ಲ ನಮ್ ಕಡೆ
ಹಾ
ನಮ್ ಕಡೆ ಮಳೆನ ಬರ್ತಲ್ಲ
ಹೌದಾ ನಿಮ್ ಕಡೆ ಎಲ್ಲಾ ಪಪಿಷ್ಟ ಜನ ಇದಾರೆಪ್ಪಾ ಅದಕ್ಕೆ ಬರ್ತಾ ಇಲ್ಲ ನಮ್ ಕಡೆ ಎಲ್ಲಾ ಒಳ್ಳೆ ಒಳ್ಳೆ ಒಳ್ಳೆ ಜನ ಇದ್ದಾರೆ ನಮ್ ಕಡೆ ದಾನ ಧರ್ಮ ಅನ್ನೋದು ಹೆಚ್ಚಾಗಿದೆ ನಿಮ ನಿಮ್ ಕಡೆ ಎಲ್ಲ ಏನು ಅದೇಏನ ಅಂತಾರಲ್ಲ ಅದರ ಮೆ ಎ ಹೆಚ್ಚಾಗಬಿಟ್ಟದ ಅದಕ್ಕೆ ನಿಮ್ ಕಡೆ ಮಳೆನೇ ಇಲ್ಲ
ಇಲ್ಲ ಗುರು ಅಧರ್ಮ ದ ಅಧರ್ಮ ಧರ್ಮ ಏನ್ ಸಂಬಂಧ ಅಲ್ಲ ಅದು ಪ್ರಕೃತಿ ನಿಯಮ ಪ್ರಕೃತಿ ನಿಯಮಕ್ಕೆ ನಾವು ತಲೆ ಬಾಗಲೇಬೇಕು ಪ್ರಕೃತಿ ಎಲ್ಲವವನ್ನು ಕೊಡುತ್ತೆ ಆದರೆ ಮನುಷ್ಯನ ಹ ದುರಾಶೆನು ಕೊಡಲ್ಲ ಅದು
ಅದ ಹೇಳ್ತಾ ಇದ್ದೀನಿ ಅಲ್ಲಾ ನಾನು ಆಸೆ ಧರ್ಮ ಆದ್ರೆ ದುರಾಸೆ ಅಧರ್ಮ ಮನುಷ್ಯನಿಗೆ ಆಸೆ ಇರ್ಬೇಕು ದುರಾಶೆ ಇರಬಾರ್ದು
ಹಾ ಅದೇ ಆಶೆ ಆಶೆ ಮೋವ ಎಲ್ರಿಗೂ
ಇದು ಇದೇನಂತ ಲ್ಲ ಅಯೋ ಮೋಹ ಇರ್ಬೇಕು ಕಾಮ ಇರ್ಬಾರ್ದು ಮನುಷ್ಯನಿಗೆ
ಹೌದಪ್ಪಾ ನಿಜ ನೀವ ಹೇಳ್ತಿರೋದು ನಿಜ ಏನ್ ಮಾಡ್ತ ಜನ ಎಲ್ಲಾ ಇವಾಗ ಅದೇ ಮಾಡ್ತಾ ಇರೋದು
ಹಾ ನಾವು ದುಡಕ್ ತಿನ್ಬೇಕು ಇನ್ನೊಬ್ಬರು ಹೊಟ್ಟೆ ಮೇಲೆ ಒಡದ ತಿನ್ಬಾರ್ದು
ಹ ಈ ಮಾತು ಕೂಡ ಸತ್ಯವಾದ ಮಾತು ಮಾತು ಅರ್ಥಪೂರ್ಣವಾಗಿದೆ ಮಾತು ನಿಜ ಇವಾಗ ಅಂದ್ರೆ ಇವಾಗ
ದೋರ್ಸ ನಾವ ಒಂದ ಮಾತಲ್ಲ
ಹಾ
ನಾವು ನಂಬಿ ಕೆಟ್ಟವರು ಆ ನಾವು ನಂಬ ಇನ್ನೊಬ್ರು ನಂಬಿಸಿ ಕೆಡಿಸಿಲ್ಲಾವು ನಾವು ನಂಬಿ ಕೆಟ್ಟವ್ರು ಇನ್ನೊಬ್ರು ಒಬ್ ನಂಬಿ ಕೆಟ್ಟವ್ರು ಇನ್ನೊಬ್ಬ್ರನ್ನ ನಂಬಿಸಿ ಅವ್ರನ್ನ ಕೆಡಸಿಲ್ಲವು
ನಮ್ಗೆ ನಂಬಿಸಿ ಮೋಸ ಮಾಡಿದಿದ್ದಾರೆ ಗುರು ಏನ್ ಮಾಡ್ಬೇಕು ಗೊತ್ತಾಗತ
ಅಂಂತವ್ರ ಅಥವ್ರಂದ ದೂರ ಇರ್ಬೇಕು ನೀವು ಅಂತವ್ರ ನ ನಿಮ್ಮ ಅವ್ರ ಮುಂದೆ
ದು ದೂರ ಇರ್ಬೇಕಂತ ಅನ್ಸ ಹತನಿ ಆದ್ರೆ ದೂರ ಇರಾಗ ಆಗ್ತ ಅಲ್ಲಪ್ಪಾ ಏನ್ ಮಾಡ್ತಿ
ಏ ಅವ್ರಗ್ ಹೆಂಗ್ ಅವ್ರಗ ಅವ್ರಿಗೆ ಮೈ ತುಂಬಾ ಅಂದ್ರೆ ಹೆಂಗ ಆಬೇಕಂತಂದ್ರೆ ನೀ ಬದುಕಂದ್ ನೋಡಿ ಅವ್ರರು ಜಿಗುಪ್ಸೆ ಬರ್ಬೇಕು ಹಂಗ್ ಬದುಕ್ಬೇಕು ನೀನ್
ಹೌದಾ ಸರಿಪಾ ಅದೇ ತರ ಬದುಕ್ತೀನಿ ನಾನು ನಿಮ ಆಶೀರ್ವಾದ ಇರ್ಲಿ
ಯ ನನ್ನ ಆಶೀರ್ವಾದ ಇರಲ್ಲ ನಾನ್ ನಿನ್ ವಯಸ್ಸ್ದನೆ ನನ್ ಸಪೋರ್ಟ್ ಇರುತ್ತೆ ನನ್ಗೆ ನನ್ ಬೆಂಬಲ ಇರುತ್ತೆ ಸದಾ ಒಬ್ಬ ಅಣ್ಣಂತ ಆ ತಮ್ಮನ್ ತರ ನಿನ್ ಬೆನ್ನಿಂದ ಇರ್ತೇನಿ ಆಯ್ತಾ
ಸರಿಪಾ ಇಷ್ಟೊಂದು ಹೇಳಿದೆ ಅಂದ್ರೆ ನೀನು ಅಣ್ಣಂದ ಅಣ್ಣಂದ ಸ್ಾನ ಕೊಟ್ಟಿದ್ದೆ ನಾನ್ ನಿನ್ ಗೊತ್ತಾ
ಹಾ ನಾನ್ ಸದಾ ನಿನ್ ನಿನ್ ನಿನ್ ಬೆನ್ನಿಂದೆ ಇರ್ತೀನಿ ಏನೇ ಕಷ್ಟ ಬರ್ಲಿ ಏನೇ ಬರ್ಲಿ ನನ್ಗ ಒಂದ ಕಾ ಮಾಡಿಬ ಬಿಡ ಆಯ್ತಾ ನಾ ಬ್ಬ ಬಿಡ್ತೀನಿ ಅಷ್ಟೊತ್ತಿಗೆ
ಇಷ್ಟೊಂದ್ ಹೇಳಿದೆ ಅಂದ್ರೆ ಆಯ್ತಪ್ಪಾ ಇಷ್ಟೊಂದ್ ಹೇಳಿದೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟೊಂದ್ ಹೇಳಿದ ಸಪೋರ್ಟ್ ಇದೆ ಅಂದ್ರೆ
ಹಾ ಹಾ ಹಾ ಮತ್ತೆ ಸಮಾಚಾರ
ಮತ್ತೆನಏ ಏಲ್ಲರು ನೀನ್ ಹೇಳಳ್ ಯಾವ ತರ ಓದ್ತ ಇದ್ದಾರೆ ಸಡಿಿಗೆ ಓದ್ತಾರರದು ನೀವು
ಆಾ
ಯಾವ್ ತರ ಓದ್ತಾರದು ಏನ್ ಓದತಾರದ್ ನೀವ್ ಇವಾಗ
ನಾನು ನಿಜವಾಗ್ಲು ಹೇಳಲ್ಲ ದಸಬ ಈಗ ನಾನು ಏನು ಓದದ್ ಬಿಟ್ಟಿದ್ದೀನಿ ಎಲ್ಲಾ ಬಿಟ್ಟಿದ್ದೀನಿ ಈಗ ಏನಿಲ್ಲ ಒಂದೆರಡು ಒಂದು ಒಂದು ಎಂಟ ಹತ್ತು ತಿಂಗಳಾಯ್ತು
ಹ್ಮ್
ಎಂಟತ್ತು ತಿಂಗಳ ಆಯತು ಫುಲ್ ಊಟ ಮಾಡೋದು ಮಲ್ಕೋದು ಊಟ ಮಾಡೋದು ಮಲ್ಕೋದು ಕ್ರಿಕೆಟ್ ಆಡೋದು ಆೆ ಕಡೆ ಈ ಕಡೆ ಪಟ್ಟಿ ಮಾಡೋದು ಇದೇ ಮಾಡ್ತಾ ಇದೀನಿ ನನ್ಗೆ ನ ನನ್ಗೆ ಒಂಥರ ಆಗ್ತಾ ಇದೆ ನಮ್ಮ್ನೇಲಿ ಎದ ಬಿಟ್ಟಿದ ನಗೆ ಓದಕ್ ಬಿಟ್ಟು ಹೋಗ್ಯಾರಾ ನಾವಿದ್ರೆ ಇಲ್ಲಿ ಅವ್ರನ್ ಕ್ರಿಕೆಟ್ ಆಡ್ತಾ ತಿಂತಾ ಉಂಂತಾ ಮ ಇದೆ ಮಾಡ್ತಾ ಇದೀವಲ್ಲಪ್ಪಾ ಅಂತ ನಂಗೆ ಒಂಥರ ಆಗ್ತಾ ಇದೆ
ಹೌದಾ ಯಾಕೆ
ಏನ್ ಮಾಡ್ತೀವಿ ನಮ್ ಮನಲಿ ಒಂದ ನಂಬಿಕೆ ಇತ್ ನಮ್ಗೆ ಇಲ್ಲಿ ಹಾಸ್ಟೆಲ್ ಬಿಟ್ರ ನಾವ ಇದ್ರೆ ಊರು ಉದ್ರ ಚಟ ಮಾಡ್ಕ ಕೆ ತಿರುಗಿ ಆಡ್ತೀವಿ
ಹೌದಾ ಒದ್ರಪ್ಪ ತಂದೆ ತಾಯನ ಆಸೆಗನು ನಿರಾಸೆ ಮಾಡ್ಬಿಡಿ ದಯವಿಟ್ಟು ಓದಿ
ತಂದೆ ತಾಯಿ ಇವಾಗ ತಂದೆ ತಾಯಿ ಯಾಕ ತಕ್ಕೋಸ್ಕರ ಹಾಕಾರ ಸ್ಕೂಲು ನಾನು ಸ್ಕೂಲ್ ಕಲ್ತಿಲ್ಲ ನನ್ನ ಮಕ್ಳ ಕೂಡ ಬಿಸ್ಲಲ್ಲಿ ಮಾಡ್ಬಾರ್ದು ಕೆಲಸ ಒಳ್ಳೆ ಕೆಲಸ ಮಾಡ್ಬೇಕು ಊರಲ್ಲಿ ಒಂದು ರೆಸ್ಪೆಕ್ಟ್ ಒಂದು ಏನೋ ಒಂದ ಆದ್ರೆ ನಿಮ್ಗೆ ಗೊತ್ತ ತ ತಂಗ ತಾಯಿಗೆ
ಈಗ ಊರಲ್ಲಿ ಓದಿದ್ರಷ್ಟೇ ರೆಸ್ಪೆಕ್ಟ್ ಬರಲ್ಲ
ಹ್ಮ್
ಹ ಓದಿ್ರಷ್ಟೇ ತಂದೆ ತಾಯಿ ಕಷ್ಟಗಳು ಪರಿಹಾರ ಆಗಲ್ಲ
ಹಾ ಈ ಮಾತ ಹೇಳಿ
ಹಾ ನಾವು ಎಲ್ಲಿ ಏನೇ ಮಾಡ್ಲಿ ಅದ್ರನ್ನ ಪರಿಪೂರ್ಣವಾಗಿ ಮಾಡ್ಬೇಕಷ್ಟೇ ಪರಿಪೂರ್ಣವಾಗಿ ಮಾಡಿದಾಗ ತಾನೇ ರೆಸ್ಪೆಕ್ಟ್ ಬರುತ್ತೆ ತಾನೇ ದುಡ್ಡು ಬರುತ್ತಾ ತಾನೇ ಸಂತೋಷ ಬರುತ್ತಾ ಎಲ್ಲಾ ಬರುತ್ತಾ
ಹೌದಾ
ಈಗ ನಾವು ಚಪ್ಪಲಿ ಒಲೆಯ ಕೆಲಸ ಮಾಡ ಚಪ್ಪಲಿ ಒಲೆಯ ಕೆಲಸ ಇದ್ರುನು ಅದನ್ನ ಕರೆಕ್ಟ್ ಆಗಿ ನೀಟ್ ಆಗಿ ಎಕ್ಸಲೆಂಟ್ ಆ ಪರಿಪೂರ್ಣವಾಗಿ ಮಾಡ್ಬೇಕದ್ರ ನಾವು
ಹಾ ಯಾವವುದೇ ಒಂದ್ ಕೆಲ್ಸ ಇರ್ಲಿ ಸಂಪೂರ್ಣವಾಗಿ ಮಾಡಿದಾಗ್ಲಿ ಅದ್ರ ಪ್ರ ಫಲ ಸಿಗೋದು
ಹಾ ಅದ್ರಲ್ಲಿ ಎಕ್ಸಲೆಂಟ್ ಆಗ್ಬೇಕು ನಾವು ಅದು ಬಿಟ್ಟು ಬರಿ ನಾರ್ಮಲ್ ಆಗಿ ಎಲ್ಲಾರ ತರ ಚಪ್ಪಪ್ಲಿ ಹೋಲಿತೀನಿ ಅಂದ್ರ ಆಗಲ್ಲ ಏನಪ್ಪಾ ನಿನಕ್ಕಿಂತ ಸಣ್ಣವ್ರು ಏನೋ ಒಂದ ಮಾತ ಹೇಳಿ ಇರ್ತೀವಿ ಇದ್ರನೆಲ್ಲಾ ಒಟ್ಟಗ ಹಾಕೇಳ್ಬೇಕು ನೀವು
ಅಯ್ಯ ಸಣ್ಣವರ ದೊಡ್ಡವರೂ ಏನ್ ಬುದ್ಧಿ ಹೇಳದ್ರ ಅದಕ್ಕೇನಿಲ್ಲ ಯಾರು ಒಳ್ಳೆಯವರು ಅವ್ ದೊಡ್ಡವ್ರೇ ಯಾರ್ ಕೆಟ್ಟದ ಹೇಳ್ತಾರೆ ಅವ್ರು ಚಿಕ್ಕವ್ರೆ
ಹೌದು ನಿಮ್ ಕಡೆ ಊಟ ಎಲ್ಲಾ ಚೆನ್ನಾಗ್ ಮಾಡ್ತಾರ ಬಿಡಪ್ಪಾ ನಿಮ್ ಮನೆ ಊಟ ತಿಂದು ತಿಂದು ಗಟ್ಟಿ ಮಾಡ ಮೋಟಾಗಿರೆ ನಾವು ಇದೆಲ್ಲ ಹಾಸ್ಲು ಊಟ ಹಾಸ್ ಊಟದಿಂದ ಡಬರ್ಟ್ಟದಂಗಿದವಿ ನಾವು
ಹೌದಾ ಅಂದ್ರ ಆಷ್ಟ ಊಟ ಚೆನ್ನಾಗಿರುತ್ತತೆ ಅಂತಾರೆ ಎಲ್ರು ಚೆನ್ನ್ ಕೊಡ್ತಾರೆ ಟೈಮ್ ಟೈಮ್ ಬಿಸಿ ಬ
ಏನು ಬಿಸಿ ಬಿಸಿ ಪ್ಪ ಉಂಡ್ರೆ ವಾಂತಿನೇ ಬರುತ್ತ ನೋಡ ಹಂಗ ಇದೆ ಅದು
ಯಾಕೇ
ನೋಡಕ್ ಅಷ್ಟೇ ಚನ್ನಾಗಿ ಕಾಣುತ್ತೆ ಕಾರ್ ಇದ್ರೆ ಉಪ್ಪಿರಲ್ಲ ಉಪ್ಪಿದ್ರೆ ಕಾರ್ ಇರಲ್ಲ ಏನ್ ಮಾಡ್ಬೇಕ
ಅೇ ಅಲ್ಲಿ ವಸತಿಯಲ್ಲಿ ಊಟ ಮಾಡೋ ಊಟನೇ ಬೇರೆ
ಹಾಂ
ನೀವ್ ಮನೆಗ್ ಹೋಗಲ್ವಾ ಯಾವಾಗಾದ್ರುೂ ಹಬ್ಬ ಹುಣ್ಣಗೆ.
ಆವಾಗ ಹೋದಾಗ ಒಮ್ಮೆ ಬೇರೆ ಊಟ ಮಾಡಿ ಬರ್ತೀನಿ ಅದೇನೋ ಹಟ್ಟಿ ತುಂಬಂಗ ಆಗಲ್ಲ. ಹ
ಯಾಕೆ
ಏನಪ್ಪಾ ನಾವು ಹೋಗ್ಲಿ ಹೇಳು ಈಗ ಒಂದ್ಸಲ ಮನ ಊಟ ಉಣಿದ್ವಾ ಅದೇ ರು ಚೇತ ಕೊಡ್ತದಾ
ಹಾ ಹ ಹ ನಿಜ
ಹಾಸ್ಟೆಲ್ ಊಟ ಹೋಗಲ್ಲ ಮತ್ತೆ ಅದಕ್ಕೆ ಆ ಮನ್ಯಕ್ ಸ್ವಲ್ಪ ಉಂಟು ಬರ್ತ ನನ್
ಹೌ ನಾನು ಕೂಡ ಮ ಒಂದ್ ಎರಡು ವರ್ಷ ಹಿಂದಗಡೆ ನಾನು ಹೊತಲ್ಲ ನಾನು ತಲ್ಲಿರ ವಸತಿಿಯಲ್ಲಿ ಇವಾಗ ನಂದ ಎರಡು ವರ್ಷ ಆಯ್ತಿು ಇವಾಗ ನಾನು ಬಿಟ್ಟುಷ್ಟಿ ವಸತಿ ಬಿಟ್ಟು ನನಗೂ ಆ ಆ ವಸತಿಯಲ್ಲಿದ್ದಂತ ನೆನಪುಗಳು ಇನ್ನು ಕಾಡುತ್ತೆ
ಹಾ ನೆನ ಪ್ಪು ಸಾಯತಕ ಹೋಗಲ್ವ ಮರಯ ಅಂತ ನೆನಪುಗಳು.
ಹಾ ಎಲ್ಲಾ ಫ್ರೆಂಡ್ಸು ಬೇರೆ ಬೇರೆ ಊರ್ರ್ ಜನ ಬಂದಿ ದಾರೆ ಎಲ್ರೂ ಕೂಡ ಜೊತೆ ಊಟ ಮಾಡೋದು ಹ ಅಂತ ನೆನಪುಗಳು ಮರೆಯೋ. ಮರೆಯೋಕೆ ಅಸಾಧ್ಯವಾದ್ದು.
ಹೌದೌದು
ಮತ್ತೆ ನೀವು ಕೂಡ ಚೆನ್ನಾಗ್ ಹೋದಪ್ಪಾ.
ಏನ್ ಓದ್ಬೇಕಪ್ಪಾ ಏನ್ ಇಂಟ್ರೆಸ್ಟ್ ಇಲ್ಲ ಹದ ಹುಣದ ಮಕೊಳದ
ಹೌದಾ ಏನಾದ್ರೂ ಇಂಟ್ರೆಸ್ಟ್ ಯಾವ ತರ ಓದ್ಬೇಕಂದಂತ ನಮಗೂ ಹೇಳಿ ಸ್ವಲ್ಪ ಇನ್ಫ್ರೇಷನ್ ನಿಮ್ಮಿಂದ ಪ್ರೇರಣ ಆಗ್
ಅಲ್ಲ ನೀನ್ ನೀವೇ ನನ್ಗ ಹೇಬೇಕೆ ನಾನ್. ನಂದೆ ನಾನೇ ಓದಕೈತರಿ ಏ ಕೈತರ ಅ ನಾನ್ ಅತ್ತಿ.
ಎಲ್ಲ ಓದ್ತೀರಾ ನೀವ್ ಹೇಳ್ತಲ್ಲಾ ಅಷ್ಟೆ ಚೆನ್ನಾಗ್ ಓದ್ತೀರಾ ನೀವು.
ಏನಿಲ್ಲ
ಹತ್ತೀರ ಗುರು ನಾ ನೋಡಿದ್ದೀನಿ ನಿಮ್ ನಾ ಓದದ ಒಂದ್ಸತಿ.
ಎಲ್ಲಿ ನೋ ಎಲ್ಲಿ ಹೋದೆ ನಪ್ಪ.
ಎಲ್ಲಾ ಚೆನ್ನಾಗ್ ಓದ್ತೀರಾ ನೀವು ನನ್ ಮುಂದೆ ಹೇಳ್ತಲ್ಲ ಅಷ್ಟೆ.
ಏನ್ ನಾ ಮುಂದ ಹೇಳದ್ರೆ ನೀವನ್ ತಗ ತಗೊಂಡ ಹೋಗ್ತೇನ
ಹಾ ಏನ್ ತಗೊಂಡೋಗಲ್ ಬಿಡು
ಹಾ ನಂದನ್ ಕಸಗತನಿನ ಏನಿಲ್ಲಾಪ್ಪಾ ಸರಿ ತಗ ಗುರು ನಾನ ನ್ ಮತ್ತೆ ಯಾವಾಗನ್ ಕದ. ಫೋನ್ ಮಾಡ್ತನಿ
ಹಾ ಸರಿ ಓಕೆ ಗರು
ಮಂತ್ರ